ಕೇಳತಾನ ಮಾತಾಡದ ಕ್ಲಿಯರಗಿ ಕೇಳತ್ತಾ
ಹಾ ಕ್ಲಿಯರ್ ಆಗ್ ಕೇಳುತ್ತೆ.
ಹ್ಮ ಹ್ಮ್
ಏ ಮನೆಗ್ ಹೋಗ್ ಊಟ ಮಾಡಿದ್ಯಾ.
ಎಲ್ಲ ಅಲ್ಲೇ ನಷ್ಟ ಮಾಡ್ ಬಂದ್ವಿ.
ಹೌದಾ ಇಲ್ಲಿ ಮನೇಲಿ ಮಾಡ ತಾನೆ ಚಿಕನ್ ಚಿಕನ್ ಆಯ್ತಲ್ಲ ಮಟನ್.
ಹ್ಮ್
ಮಟನ್ ಕಾಲಿಗರ್ತೆ ಅಳ್ಸಿರುತ್ತೆ ಬಿಡು ಇದ್ರುನ್ನ.
ಹ್ಮ್ ಹೌದು ಹ.
ಅಲ್ಲಿ ಏನಾದ್ರರು ಮಳೆ ಬರೊ ಸಾಧ್ಯತೆ ಇದೇನ.
ಏನ ಸ್ವಲ್ಪ ಸ್ವಲ್ಪ ಇದೆ ಅಷ್ಟೇ ನಮ್ಮೂರೆಲ್ಲ.
ಹೌದಾ ಇಲ್ಲಿ ನೋಡಿದ್ರೆ ಕಂಡಪಟ್ಟಿದೆ ಮಳೆ.
ಬರ್ಲಿ ಬಿಡಿ ಎಲ್ಲಾದ್ರೂ ಆಗ್ಲೆ.
ಎಲ್ಲಾದ್ರೂ ಆಗದ ನಂಬಲ್ಲಿ ಯ್ರೂ ಚೆನ್ನಾಗಿರುತ್ತ ಇ ಏ ಬೆಳಿನೆಲ್ಲ ಏನಿಲ್ಲ ಮಲ್ಲಿ ಮಳೆ ಬರ್ತಾ ಇದೆ ಬಟ್ ನಮ್ಮ ಹತ್ರ ಬೆಳ್ ಬೆಳೆ ಇದೆ ಎಲ್ಲ ಇದೆ ಏನ್ ಬರ್ತಾ ಇಲ್ಲ ಇಲ್ಲಿ ಎಲ್ಲಿದ್ರೂ ಒಬ್ಬ್ರ ಆದ್ರರು ಬೆಳೆನೇ ಹಾಕಿಲ್ಲ ಗುರು ಇಲ್ಲಾದ್ರು ಒಬ್ಬರು ಹಾಕಿದಿದರೆ.
ಹ ಹ್ಮ್
ಮಟ್ಟ ಕಲಬುರ್ಗಿ ಕಾಣ್ತಾ ಇಲ್ಲ ಸರ್ ಈಗ್ ಚೆನ್ನಾಗಿ ಬೆಳೆನೇ ಇಲ್ಲ ಇಲ್ಲಿ ಬರೇ ಖಾಲಿ ಹೊಲ ಇದೆ.
ಹೌದಾ
ಅದೇ ನಮ್ ಕಡೆ ಆಗ್ಬೇಕು ಆಗಿಲ್ಲ ಗುರು ಹದ್ನೈದು ದಿನ ಆಯ್ತು ನಿನ್ನೆ ನಿನ್ನೆತಿರ್ಗ ಊರಿಗೆ ಬನ್ನಿರಿ. ನಿನ್ನೆ ನಿನ್ನೆ ಹತ್ತಿ ಬೀಸೋರ್ ಬಂದಿದ್ವಿ ಬಟ್ ಮತ್ತೆ ಮಳೆ ಬಾ ಬಂದ್ರೆ ನಾಟುತ್ತೆ.
ಹೌದು
ಮಳೆ ಬರಲ್ಲ ಅಂದ್ ಶಿವಾಯ ನಮಃ.
ಹ್ಮ
ತಗೋರೋಸ್ ಮುನ್ಯ. ದು ಏ ಬೆಳ್ ಬೆ.
ಹೌದಾ
ಸಿದ್ದು ಒಂದ್ ಸೆಕೆಂಡು. ಸಿದ್ದು ಏನಯ್ತ.
ಹಾ
ಅದು ಅವಾಗ ಆವಾಗ್ ಮಾಡಿದ್ಯಲ್ಲ ಎಸ್ ಎಮ್ ಎಸ್ಸು. ಹಲೋ.
ಹಾ ಹೇಳ.
ಹ್ಮ ಅವಾಗ್ ಅವಾಗ್ ಮಾಡಿದ್ದೇನ ಈಗ ಜಸ್ಟ್ ಪ್ರೆಸೆಂಟ್ ಜಸ್ಟ್ ಅವಾಗ್ ಮಾಡಿದ್ದು ಈಗ ಬಂದಿದೆ. ಮೆಸ್ಸೇಜು
ಹೌದಾ
ಹಲ್
ಹಲೋ ಹಲೋ
ಹಲೋ
ಹಲೋ
ಹ ಕೇಳ್ಸ್ ತ ಸದ್ ಹಲೋ